ಹಲೋ
ಅಲೋ ಏನ್ ಮಾಡತ್ತೆ
ಮೊಬೈಲ್ ಆನ್ ಸ್ಕ್ರೀನ್ ಎತ್ತು ಹೆಂಗೆ ಆಬಲ್ಲ
ಹಾ ಹಾ
ರಿಸೀವ್ ಆಗಬಾರ್ದತಾಗಿತ್ತು ಹ್ಮ್
ಏನೋ ಹೇಳತಿದ್ದೀಲಾ ಏನ ಮನೆಗ ಹೋಗಿದ್ದ ಏನಾ ಒಬ್ಬ ಅನತಾನ
ಹ
ಏನೋ ಅನ್ನತನ್ಲಾ ಬಬ ಬ ಅಂತ ಹ್ಮ
ಬಾಬಾ ಅವರ ಪಪ್ಪಾನ ಬಾಬಾ ಅಂತ ಕರಿತನ ಮರಾಠಿ ಒಳಗ ಹ್ ಇಲ್ಲ ಅವ್ರ ಪೋಟೋ ನೋಡ್ತಾನ ಹಂಗ
ಓ ಫೋನ್ ಎಲ್ಲಾ ರೂಢಿ ಇಲ್ಲ ಅನ್ಸುತ್ತ ಅವನಿಗೆ ನೋಡಾಕ
ರೂಡಿ ಇಲ್ಲ ಇನ ಹ ನಾ ಇಲ್ಲ ಮೊಬೈಲ್ ಇಟೈನಿ ಕೊಡೋದಿಲ್ಲ ನಾವು ಕೊಡೋದಿಲ್ಲ ಮೊಬೈಲ್ ಕೊಟ್ಟಿಲ ನಾವ
ಹ್ಮ
ಹ್ಞ ಸುಮ್ಮ ಅವಾಂಗಟ್ಟ ಹಾಡ ಹಚ್ಚಕ ಅಟ್ಟ ವಾಪರ್ಸನ ಅವನ ಪುತ್ರೆಕ ಅಂದ್ರ
ಜೋಳಗ್ಯಗ ಹಾಕ್ತಿ ಏನ್ ಹೆಂಗ
ಜೋಳಗ್ಯಾಗ ಜೋಳಗ್ಯಾಗ ಜೋಳಗ್ಯಾಗ ಈಗ ರಾತ್ರಿ ಇಲ್ಲಿ ನನ್ನ ಬಾಜುಕ ಮಕ್ಕೊತಾನ ನಮ್ಮಲ್ಲಿ ರೂಮದಾಗ ಜೋಳಗಿ ಕಟ್ಟಾಕ ಇದನ ಇಲ್ಲ ಅದ
ಹಾ ಹಾ
ತನ ಕಳ್ಗ ಮಲ್ಕೋತಾನ ಇಲ್ಲಿ
ಹಾ ಹಾ
ಹ್ಮ್ ಹಗಲಿ ಜೋಳಗ್ಯಾಗ ಕೆಳಗ ಐತ ಜೋಳಗಿ
ಹ್ಮ್
ಅಲ್ಲಿ ಮಲ್ಕೋತನ
ಹ್ಮ್ ಹ್ಮ್
ಹ್ಮ ಅಂತ ಇಷ್ಟ
ಮತ್ತ
ಮತ್ತೇನಿಲ್ಲ ನೋಡ ನಿಂಗ ಹಚ್ಚಿಳ್ಳ ರಾಜಕ್ಕ
ರಾಜಕ್ಕ ನಾನ ಹಚ್ನಿ ನಿನ್ನಿ ನಿನ್ನಿ ಬೆಳಿಗ್ಗೆ ಏನೋ ಹಚ್ಚಿನ ನಾ ಅವಾಗ ಅಕಿ ನೋಡಿಲ್ಲ ಇಲ್ಲ ಆಮೇಲೆ ಅಕಿ ರಾತ್ರಿ ಹೆಚ್ಚಳ ನಾ ನೋಡಿ ಇಲ್ಲ ಆಮೇಲ್ ಮತ್ತ್ ಇವತ್ ನಾನು ಸಾಯಂಕಾಲ ಹಚ್ಬೇಕತ್ ಹಚ್ಚಿನನಾರ ಅಪ್ಪಾಗ್ ಹಚ್ಚ ಸ್ವಿಚ್ ಆಫ್ ಬಂದಕಿ ಪೋನಾ ಮತ್ತ ಅದಕ್ಕೆ ನಿಂಗ್ ಹಚ್ಚಿನಿ ಏನ್ ಹೇಗಬೇಕು ಮಾತಾಡ್ದಿ
ತಡೋ ಹಜೆ ನೀನೆಲ್ಲ
ನಾನ ಅಚ್ಚಿನ್ ಮಾತಾಡ್ ಹೇಳ ನಕ್ಯು ಸೊಪ್ಪತರಿ ಹೇಳ್ ವತ್ಹೇಳಿ ಅಕ್ಯ ಎಟ್ಟತ್ ಹೇಳುದು ಹೇಳಾನ ಅಳ ಕೂತ್ ಕೂತಾಳು ಮಾತ್ ಬಿಡ್ತ
ನಂಗ ಮಡಕ್ ತಳಿ ಆ ಅಕ್ಕೆ ಹೇಳತೀವಿ ಅಂದ್ರೆ ನಾ ಅಕ್ಕಿ ಏನು ಮಾಡ್ತಾರೆ ನಾಳ್ತಾಳು ಕರಿತಾಳು ಅಕ್ಕಿದ ಕರಿ ಅನ್ನಿಸತೈತಿ ಇರ್ಲ್ಗಪ್ಪ ಪತ್ತತಿ ಗಪ್ಪಾಯ ಬಿಡದಾಗ ಹಿಂಗ ಆಯ್ತಿ ತ್ತ
ಅದ ಹಾಕಿ ನಾವ್ ನಾವ ಈಗ ಅದ ಇವಾಗ ನಾವವು ಇಬ್ರು ಅವ್ರ ಇಬ್ಬ್ರನ್ನ ಕೂರಿಸ ಮಾತಾಡೋತಾನೆ ಏನು ಆಗಲಿಗಲ್ಲ ಅವ್ರ ಮಾತಾಡಲ್ಲ ನಾವು ಕೂರ್ಸ್ ಮಾತಾಡ್ಸ್ಬದು
ಅದೇ ಹೇಳನಿ ನಾವು ಮಾತಾಣ ನಾ ಅವಂದ ಕರಿ ಅನ್ಸತತಿ ಆಯಕ್ತ್
ಹಾ ಅಲ್ಲಿ ಯಾವ್ದ್ ಕರ ನಮಗ್ ಗೊತ್ತೇ ಇರಂಗಿಲ್ಲ ಅವ್ರು ಹೇಳಿದ ನಾವು ಹೂಂಟ
ಹಾಂ ಅಹಂಗಾಗತಿ ನಾನ್ನ ಅ ಒಂದು ಅರಿದ್ರೆ ನಂಗ ವಳ ಊರಿಗೆ ಹ ದೀಸಲ್ಲ
ಹಂಗ ಸುಮ್ಮ ಇವರು ಹಿಂಗ ಇದ್ರ ಅಲ್ಲಿ ಹೋಗ್ ನಮಗೆ ಇರ್ಬೇಕತ್ ಮನ್ಸಿಗೆ
ಹ್ಮ್ ಅದ ಏನತು ಈ ದವಾಖಾನ ದ ದವಾಖಾನ ದಟ್ಟೆ ಭ ಅವ್ವನೂ ದವಾಖಾನೆಯಾಗ ನೀವ್ ಮನೆ ಆಗ್ ಗ ಒಂದಿನ ಮತ್ತ ಮನಿ ಹುಗ ಅದ ಪನಿ ಪೋಕ ಏ ಲೀವ ಕ ಇತನ ಮಡಕಿ ವರವೋಸ ವರೋಸ ಬರೀ ಹೆಂಗ ಮಾಡಿರಿ ಆಂ ಎದಿನೇ ಅಐದ್ರರಿ ಎಂಟದಿಂದ ಹರಗಡೆ ಆತ್ನಂದಿಸ್ತಲ್ಲ
ಹ ಆಗತ್ತದ ಅವಾವ್ರಿಬ್ಬರು ನೆಟ್ಗ ಮಾತಾಡ್ ಕುತ್ ನಕ್ಕೋದಿದ್ರು ಏನ್ ಅನ್ಸಲ್
ನಾ ಬರೋ ಮುಂದ್ ಮನೆಗೆ ಯಾರು ಇರ್ಲಿಲ್ಲ ಲೆಕ್ಕ ಹಾಕ್ನಿ ಪೂಜೆ ಈ ಸಲ
ಹ್ಮ್
ಫಂಕ್ಷನ್ತ್ತ ತ್ಯಾ ಎಲ್ಲರೂ ಫಂಕ್ಷನ್ ಆದ ಅವತ್ ನಾವು ನಾ ಬರ ಕಿಯನ್ನು ದೀಕ್ಷೆಗೆ ಮನೆಯ ನೆಲ್ಲಿಲ್ಲ ಯಾರು ಫಂಕ್ಷನ್ತ್ತ ಎಲ್ಲರೂ ಫಂಕ್ಷನ್ಗೆ ಹೋಗಿರಿ ಈ ಸಲ ಯಾರಕ್ಕ ಸುಮನೆ ರ ಅನ್ಸತ ಮತ್ತಂದ ಮಗ ಮಮ್ಮಗೆ ಹುಟ್ಟಗಿರ್ ನಿತ್ತು
ಹ್ಮ್ ಹ್ಮ್
ಅವ ಹೊರಗಿನ ಅವ್ನ ಮನ ಫಂಕ್ಷನ್ಸ ಮನಿ ಮಂದಿಲ್ಲ
ಹ್ಮ್
ಬರಬೇಕೇಕಾರ ಮನಿ ಕಲಿಯಕ ಬಂದ ನಾನ
ಹ್ಮ್ ಹ್ಮ್
ಹಂಗಯ್ತ್ ನನಗ್ ಈ ಸಲ
ಏನ್ ಹೇಳುದವ ಹೇಳ ಅವ್ರಿಗೆ ಏನದ ಹೇಳಾಕೋದ ನೀವೇನ್ ಬಾಳ್ ದೊಡ್ಡರ ನಮ್ಗ ನ್ ಹೇಳ್ತಿರಿ ಮತ್
ಅದೇ ಅದೇ ತಲ್ಲ ಹಾಂಗೆ ಮಾಡ್ತಾರೆ
ನಾವ್ ಏನದೇ ಹೇಳಾಕ್ ಹೋದ ಇಲ್ಲ ಅವ್ರದ್ ನಮ್ದ ಕರಿ ಅನ್ನೋಂಗ ಅವ್ರ ಮಾತಾಡ ಇನ್ ಎಷ್ಟತ್ ಹೇಳುದು ಅವ್ರು ಅರ್ಥ ಮಾಡ್ಕೋಬೇಕು ದೊಡ್ಡವರ ಅದಾರು ಮಕ್ಕಳ ಮ ದು ಮಕ್ಕಳ ಬಂದಾವ ಓ ಸರಿ ಅಲ್ ನಾವ್ ಮಾಡೋದು ವ ಅಂತ
ಯಾಕ ಇ ರಾಜಾಕಾಗ ಏನಂದತ್ ಏನಿಕ್ ರಾಜಾಕ ನಿಗೆ
ಹೇಳಿ ಹೇಳಿ ಎಲ್ಲ ಗೊತ್ತಾಯ್ತು ಅದ್ನ ಅಂದಂಗಕಿ ಸರಿ ಅನ್ಸಲ್ ಸುಮ ಅದ್ ಮನ್ಸಿಗೆ ಹತ್ತಾವವ ಅವ ಒಂದ ಏನೋ ಟೆನ್ಷನ್ದಾಗ ಅಂದಿರ್ತಾನ
ತನಕರಿ ಅದ ಹಾಕಿಗಿದನಲ್ಲ ಈಗ
ಹಾ ಅಕಿಗೂ ಗತ್ತು ಹಂಗಿಲ್ಲಲ್ಲ ಹೆಂಗ ಅಂದಿರ್ತಾನೆ ಏನು ಏನೂ ಒಂದ ಯೋಚನೆ ಮಾಡ್ಕೊತಂದಿರ್ ತನ
ಅದ್ ಯೋಚನೆ ಮಾಡ್ಕೊತನ್ನ ಕಿರ್ತನ ಹೆಂಗ ರೊಕ್ಕ ಕೊಡ ತನ ಇದನು ಮಾಡಲಿಲ್ಲ ಹ್ಮ್ ಇದು ಪೂಜಿ ಪಾಸ್ ಮೇ ಇ ಒಂದು ಕಾ ಲ್ ಬರಯ್ತೆ ಮೇಟ್ರ ನಡಿಕಿತಿಯನ್ ಹೆಂಗ
ಏನು
ಕಲ್ ಬರೋಯ್ತೆ ರಿಸೀವ್ಮಾಡ್ರಿ ನಡಿ
ಹಂಗೆಲ್ಲಾ ಮಾತಾಡಂಗಿಲ್ಲ ಬ್ಯಾಡ್ ಬ್ಯಾಡ್ ರಿಸೀವ್ ಮಾಡ್ಬೇಡ ಆಮೇಲ್ ಮಾಡಕೆ
ಹ ಹ ಹಾ. ಹ್ಮ್ ಹ ಆಕಿಗಿ ಒಳ್ ದುನ್ ಮಾಡೋಚನ ಕೇಳ್ಲಿಲ್ಲ. ಹೊಡ್ಮೇಲ್ ಜಾಗ್ಳ ಹ. ಹಾ ಹೊಡ್ಮಳ್ ಕೆಳಕ್ ಐದ್ದತ್ತ.
ಹಾ
ಅಯನ್ ಮತ್ತಕಿ ಕಿದ್ನ್ ಅನ್ಸುದಿಲ್ಲ ಅದ.
ಅನ್ಸುತ್ ಬಿಡ.
ಹಂಗ್ ಮಾಡಾನ.
ಏನ್ ಹೇಳಾಗ್ ಬರ್ತೈತಿ ಹೇಳವ್ವ ಇನ್ನ ನಮ್
ಅದೇ ಅದಲ್ಲ ನಮ್ಗೂ ಇದನತ್ಲ ಇ ಸಲ ಮತ್ ನನ್ಗೂ ಇದ ನತ್ಲ. ತ್ಯ
ಈಗ ಈಗ್ನ ಎಷ್ಟ್ ಎಷ್ಟ ಮ ಎಟು ಒಂದ್ ಅರ್ಧ ತಾಸ್ ಮೇಲ್ ಮತ್ತೆ ಡ್ರೋ ಅವ್ನ್ದೆ ಕರೆ ಅನ್ನು ಹಂಗ ಇವಾಗ ಅವ್ ಮಾತಾಡಿದ ಹ ಅವ್ನ್ದ ಸರಿ ಅನ್ಸತದ್ ಇಕಿ ಟಪ್ ಅನ್ಸ್ ಟಾಳ್ ನನ್ಗೀಗ ಇಗ್ ಇಕಿಗ್ ಮಾತಾಡ್ನತಿದ್ ಪಯ್ಕೀಸ್ ಸರಿ ಅನುಸ್ ಚಳ ವಾತಬ್
ಹಾ ಹಾ ಹಂಗ್ ಅನುಸ್ತೈತ್ ಹಂಗ ಅನುಸ್ತೈತ್.
ಇನ್ನ್ ಏನ್ ಮಾಡೋದ್ ಅದ್ ನಮಗ ಸಾಕಾಯತ್ ನಂಗದಕ ಹ್ಮ ಅವಗಟ್ಟ ಯಾರ್ ಯಾರ್ ಮುಂದ್ ಹೇಳ್ಕೊಳಕ್ ಆಗಲ್ಲ.
ಉಗುಲ್ದಾ ಅವ್ನುಂಗ ತಾನು.
ಇಬ್ರುನು ಅವ್ರಿಗೆ ಕಷ್ಟ ಅಲ್ಲ. ಐ ಇವಾಗ.
ಅದೇ ಆತಲ್ಲ ಆಕಿಗೂ ಸ್ ಸಮಾಧಾನ ಇಲ್ಲ ಅವ್ನ್ಗೂ ಸಮಾಧಾನ ಇಲ್ಲ.
ಆಕಿ ಆಯಿ ಮಿಡಲ್ ಪಾಪ ಅದ್ ಅನುಭೂಸ್ಬೇಕು.
ಹ್ಮ್ ಆಕಿ ಅವುಂಗು ಹೇಳಕ್ ಬರಂಗಿಲ್ಲ ಈಕಿಗು ಹೇಳಕ್ ಪಾಕಿ ಬರಂಗಿಲ್ಲ.
ಹ್ಮ್ ಏನ್ ಮಾಡ್ಬೇಕು ಆಕಿ.
ವಾ.
ಜಿಪ್ ತಕ್ವಾ ಇದೆಲ್ಲಾ ನೋಡ್ ಹೋಗಬಾರ್ದ ಅನುಸ್ಬುಟೈತಿ ಈ ಸತಿ ಊರಿಗಿ ಹೋದ್ರು ಕುಮಾರ್ ಬರ್ತಾನ ಬೇ ಬ್ಯಾಬೇಕತೆಳಿ ಹೋಗ್ಬೇಕ್ ಅಷ್
ಅತ್ತ ಅತ್ತ ನೋಡ್ ಅತನ.
ನಂದೆಡೆ ಒಂದ್ ಯಾವ್ದು ಜಲ್ದಿ ಆಗುವಲ್ಲೂ ನನ್ಗ್ ಅದೊಂದ್
ಅದೊಂದು ಇದುನ್ ಅಕ್ಕ ಟೆನ್ಶನಕ್ಕ ತಲ್ಯಾಗ.
ಹ್ಮ್ ಅದೊಂದಾಗಿ ಇವ್ರ ತೊಂದ್ ದಾಸ್
ಹ್ಮ್ ಸಾಕ್ ಆಕತದಲ್ಲೆಲ್ಲ ತಲ್ಯಾಗ್ ಟೆನ್ಷನ್ ಒಳ್ ಹೆದ್ಸಕ.
ಹ್ಮ್. ಮತ್ತ.
ತ್ತಿಗ್ ಹೆಂಗೈ ಯಲ್ವ ನಮ್ ಗಂಡನ ಮನೆಗೆ ಹೋದಾಗ್ಲಿ ಗೊತ್ತಾಗಿದ್ ಈಗ ಹಿಂಗ್ ನಡೆದಂತ ಹೇಳಿ ಯಾಕಂದ್ರೆ ಇವ್ರನ ಬೇರೆ ತಗೊಂಡಾರ್ ಇಲ್ಲೇ ನಡುವ್
ಆ ಹಾ
ಮಾಮ ಗೊಳ್ನು ಎಲ್ಲ. ಅವ್ರಿಗೂ ಪೋನ್ ಹಚ್ಚಿ ಹಚ್ಚಿ ಮಾತಾಡ್ಯಾರು.
ನೀ ಅತ್ತ ಹೊಲದ್ದದು
ಕ್ಕೆ ಅವ್ವ ನನ್ ಮತಾಡ್ಯಾಳೆ. ಎಲ್ಲಿ ಮನೆ ಕಟ್ಟು ಅವರು ಏನ ನೀವು ಒಂದಿರ್ತೀವಿ ಶ ಹೇಳ್ರಿ ಅವ್ರಿಗಿ
ಅವ್ನ್ಗದೆ ಸಿಟ್ ಬಂದೈತಿ.
ಹ್ಮ್ ಹ್ಮ್ ಇವ್ರು ಯಾರ್ ಫೋನ್ ಮಾಡಿಲ್ ಬಿಡ್ ಇನ್ನ ಅವ್ನ್ಗ ಇಲ್ಲ ಇವ್ರ್ ಇನ್ನ ಯಾರ್ ಫೋನ್ ಮಾಡಿಲ್ ಬಿಡೋ ಅವ್ವ ಅಪ್ಪಾಗ ಮೂರ್ ಮಂದಿ ಮಾಡೇ ಇಲ್ ಬಿಡೋ ಅವ್ನ್ ಸಚಿನ್ ಮಾಮನವ್ರ್ ಮಾಡಿಲ್ಲ ಮಲ್ಲು ಮಾಮಾ ಬಿ ಮಾಡಿಲ್ಲ ಇವರು ಮಾಡೇ ಇಲ್ಲೇನ.
ಹಾ
ಅಕರ ನಮ್ಮ ಮನೆಗೋಳಗಾಗಿ ಇದನ್ನಲ್ಲ ಇದು.
ಹ್ಮ್ ಸರಿ ಅನ್ಸಲ್ಲ.
ಯಾರ್ ಏನ್ ಹೇಳ್ಬೇಕ್ ತ್ತೇಳವ್ವ. ಕೃಷ್ಣ ವಿಷೆ ಸುಮ್ಮ
ಕೇಳೋವರ್
ನೀ ಎಲ್ಲಿ ತಾನ ಹೋಗೋದು.
ಏ ಬಲಿ ಈಗ್ ನೋಡು ಅವ್ರ್ ಸ್ ಸರಿಕದವ್ರ ಅವ್ರದವ್ರ ಮನಿ ಇದನ್ನ ಸೈಡ್ ಕಟ್ಕೊಂಡು ಅವ್ರದವ್ರ ಸಜ್ಜ ಆದ್ರಿ.
ಅದಲ್ಲ ಮತ್ತ್ ಅದ್ನಣ ತ್ತ ಆಡ್ಕೊಳೋರಿಗ್ ಆಡ್ಕೊಳ ಹಂಗಾಗ್ಯಾವು ಅಂತಂದ್
ಆಮೇನ ತನು ನಾಲ್ ಮನೆ ಕಟ್ಟಿದಿಂದ ನಾಯನ್ಟ ಓದಸಿದೇನ ನಾನನ್ ಎಲ್ಲಿ ಹೋಗುವಾಗ ಇರ್ತಾನ ನಂಗೆ ಸಸಂಗಿರ್ ಈಗ ಅದಾರ ನಾನ ಬಿಟ್ಟ ಹಕುನು ಆಗ್ಯಾರ ನ ಬಿಟ್ಟ ಹೋಗಿ ಲಿ ಆಂಗ ಮಾತಾಡ್ತಾ
ಹ್ಮ್
ಕಿ ಅದ್ ನಿನ್ನ ನಿಮ್ಮಪ್ಪ ನೀನು ಮಾತ ನಂಬಬೇಡ್ರಿ ಅವ ಈ ಗ ತಾನು ಮತ್ ದ್ ಗಳಿಗೆ ಬಿಡ್ತಾನೋ
ಯಾರ ನಂಬಂಬೋದು ನಮ್ಗ ಸಾಕಾಗತಿ
ಪೂಳೋಟ್ಟಿಯ ನಚಿ ತರತ್ತ ಇಲ್ಲಿ ನೀವು ಬರಬೇಡ್ರ ಮನಿ ಕಟ್ಟ ಕಳಬೇಡ್ರ ಇಲ್ಲೆಲ್ಲ ಬಾಳ ಮಂದಿ ನಿನ್ ಮಾಡಡ್ಯ್ ಎಲ್ಲ ತಿರುಗಾಡತಾರ ಅವ್ರೀ ಅದ
ಹ್ಮ್ ಹೌದ್ ಹದ್ನೊಂದ್ ಹಂದಳ ಪ್ಪ ನಂಗ
ಅದ ಎಪಿಸಿ ತರತ್ತೋರ ಅಲ್ಲ ಆಳ್ಗೋ
ಹ್ಮ್
ಅದೇ ಐದಾರ ಮಂದಿನ ಮಣ್ ಮಾಡ್ಯಾರತ್ತ ಅವರೆಲ್ಲ ಎ ತಿರುಗಾಡಕ್ಕರತ್ತೆ ಹಂಗೆ ಹೆಂಗೆ ತಿರುಗಾಡ್ತಿದ್ದಾರ ಪೂಜೆ ಈಗ ನಾವು ಸಾಲಿ ಕಲ್ತ ಇಲ್ಲ ನಾವೀ ಕಲ್ತಾವ್ರ ಅದ ಒಂದನ್ ನಾವ ವಿಚಾರ ಮಾಡುದು ಈಗ ಎಲ್ಲಿ ಏನೈ ಹೇಳೋಣ ಇದೆಲ್ಲ
ಅಲ್ಲ ಅವ್ರಿ ನೀವು ಮಾತಾಡ್ಸಾರತ್ತ ಬಂದ ದ
ಇಲ್ಲ ಅವ್ರ ಯ್ದ ಸಲುವಾಗಿ ಇದನ್ ಮಾಡತ್ತಾರ ದಗ್ ಅಲ್ಲಿ ಹೊಲದಾಗಿ ಏನ್ರ ಒಂದ್ ಬತ್ ಅಂದ್ರೆ ಅವ್ರ ತಗಳಾಕ್ ಅನ್ಕೂಲಂ ಬಲಾಲಿ ಈಗೊಂದ್ ಕಸ ಕಾಳ್ಗಳು ಹಚ್ಚಿರಂದ್ರೆ ಇವ್ರುನೋಂದಿನ ಏನ್ರ ಫಂಕ್ಷನ್ ಬರ್ತಾವ್ ಹೋಗಿ ತಂಗಿಲ್ಲಲ್ಲ ಆಳ್ಗೂ ಜೂಡೆ ಅವ್ರವ ಕುತ್ತೇ ದುಃಖರು
ಹ್ಮ್ ಅದೆಲ್ಲಾ ಮತ್ತೆ
ತಕ್ಕೊಂಡ್ರ ತಾವು ಇದನ್ ಮಾಡತಾರ ಅವ್ರ
ಅದು ಎಂಗ ಇಕ್ಕ ಅದನ್ನ ಇವಾಗಕಿ ಒಂದ್ ಒಂದೇ ಯೋಚನ ಅಂಜಿಕೆ ಅಂತೆ ಆವಾಗ ಈಗಕ ಏನ ಹೇಳಿದ್ರು ನಂಬುವಂತ ಪರಿಸ್ಥಿತಿ ಆದಾಳ ಮತ್ತೆ ಹೌದ ಇದನ್ ಮಾಡತದ ಅಷ್ಟ. ಹ್ಮ
ಹಂಗ ಆಗೈ ಅವ್ರಿಗ ಆಳ್ಗಳಿಗ್ ಸಾಕ್ಷಿತ್ ಅದ ಆಳ್ಗಳು ಅಂದ್ರ ಮತ್ ಇವರು ಯಾರ್ ಆಳ್ಗಳು ಹೇಳ್ ಖುಷಿ. ಅಕ್ಬರ್ ತತೆ ಒಬ್ಬ ಈತ ಲೆಕ್ಕವ್ ತ್ತಾಯ್ಲನ್ ಸುತ್ತಿಗೋಳವೆ.
ಸರಿ ತಗೊ ಮತ್ ಮಾಡ್ತೀನಿ.